ಹಲೋ
ಹಲ ಹೇಳಳ ಂಚ ಆಯ್ತಾ ಏನ್ಿ ಸಾಮ್ ಕ ನೀವ ಏನ್ ಇರ್ಸ್ರಿ
ಏನ್ಲ್ರಿೀ ಗೌಡ್ರಿ
ಹ
ಮತ್ತ ಚಾ ಇಲ್ಲ ಅಣ್ಣ ಕುಡಿದ್ ಬಿಟ್ಟ ಬಿಡ್ತೇವ ಅಣ್ಣ
ಹ್ಮ್
ಸುಮ್ನೆ ದಾಂತುಗಳು ಹೊಸಡುಗಳು ಎಲ್ಲ ಸುಮ್ನೆ ಇದು ಕೊಳತು ಹೇಳ ಅಂತ ಬಿಟ್ಬಿಟ್ಟೆ
ಹೆಂಗ್ ಮಾಡದ್ ನಿಮ್ಮ
ಅಭ್ಯಾಸಣ ಪಾಠಿ ಚಿಲ್ಲಮ್ಮದು ಏನದ ಮೂಲಿಿಗೆ
ಅ
ನೀವ ಹೇಳ್ಬೇಕಣ್ಣ ಮತ್ತ ಹಲೋ ಹೆಕ
ಏನಿಲ್ಲಣ್ಣ ಹಿಂಗೆ ವ ಆ ಹೊರಗ ವಾತಾವರಣ ಎಲ್ಲ ಬಾಳ್ಕಟ್ಟು ಬೆಂಕಿ ಇಂಕಿ ಹಚ್ಚಿ ಎಲ್ಲಾ
ನೀವ್ ಹೋಗ ಆರಸ್ಬೇಕವಾ ನೀವ್ ಹೋಗ ಆರಸ್ಬೇಕ
ಅದೆ ಎಲ್ಲ ಎಲ್ಲಿ ನಿಮ ನಿಮ್ ತಂಗುದಣ ಪಕ್ಕ ಹಸ್ತವ್ರೆ ನಮ್ ತಂಗುದಣ ಮುಂದೆ ಹಸ್ತವ್ರೆ ಎಷ್ಟ್ ಹೇಳಿದ್ರು ಕೇಳ್ತಾನೇ ಇಲ್ಲ ಅವರು
ಯಾರಿಗ ಹೋಗಿ ಹೇಳ್ಯಣ ಕ ಕೇಳಂಗಗೆಲ್ಲತ್ತಂದಲ್ಲ
ನಾನ್ ನಮ ತಂಗುದಾಣದಲ್ಲಿರುವ ಮಾಲಕ್ನಿಗೆ ಹೇಳಿದ್ದೆ
ಹ್ಮ್
ಹ ಹೋಗಿ ಹೇಳಿದ್ರ ನಾವವು ನಮ್ ಜಾಗದಸ್ತಾ ಇದ್ದೀವಿ ನಿಮಗ ನು ಅಂತ ಕೇಳ್ತವಾರೆ
ಅಂದ್ರ ಹಂಗ ಹಂಗ ಅಲ್ಲ ಅಲ್ಲ ಅವ್ರಿಗೆ ಹೇಳ್ಬೇಕ ಹಂಗಿತ್ತ ಅಂದ್ರ ಹೋಗ ಮ್ ಜಾಗದಗ್ ಬಿಡ್ಗ್ರಿ ನಮ್ ಜಾಗಕ್ಕೆ ಯಾವದ ಬಿಡ್ಸಕತಿ ಇರತ್ತಾ
ಅದು ನಮ ತ ಕಡೆ ಬರ್ತಲ್ಲಣ್ಣ ಅದು ನಿಮ ತಡೆನೆೇ ಬರ್ತೈತೆ
ಅದೇ ಅಣ್ಣ ಅಂದ್ರೆ ನೀ ನಮ್ ರೋಡಿಂದ ಹೇಳಕ್ತೇನಾ ಹಾ ನಾ ನಿಮ್ಮ ಆ ಕಡೆ ಇನ್ನೊಂದಂದುದಲ್ಲ ಮೇನ್ ರೋಡ್ ಅಲ್ಲಿಂದಾನ ಬ ಹಸ್ತದಲ್ಲ ಅದ ಅಲ್ಲಿ ಬತ ಬಂದ್ ಮಾಡ ಇಣ ಇವಿಗೆ ಹೇಳ್ಬೇಕಂತ ಗೊತ್ತಾಗಲ್ಲದಣ
ನ ನ ನಾವ್ ಬಂದ್ ಮಾಡಸ್ಲಿಕ್ಕಂದ್ರರು ನಮ್ ತಂಗದಾಣ ಪಕ್ಕದಲ್ಲಿ ಇರೋರಾದ್ರರು ಮಾಡಸ್ತಾರಣ ಅವರು ಅವರು ಅವರು ನೋಡ್ ಅವರು ನೋಡಿ ರ ಬೆಂಕಿ ಹಚ್ಚರ ಬಂದ್ ಮಾಡ್ಬಿಡ್ತಾರಣ್ಣ ಅಂತರದಾರರು
ಅಲ್ಲೊಬ್ಬರು ಹೆಣ್ಮಗಳಳ ಇರ್ತಾಳೆ ಅವ ಹೆಣ್ಮಳನ್ನ ನೋಡ್ಬ ಬಿಟ್ರೆನೆ ಓಡೋ ಬಿಡ್ತಾರ ಅವರು ಬೆಂಕೇಶರು ಹಂಗ ಇದಾರರು ಹ ಹೆಣ್ಮಗಳು ಹ ಆದ್ರೆ ಅವ್ರ ತಂಗುದಣ ಬಿಡು ನಮ್ ತಂಗುದಣ ಮುಂದೆ ಆಟ ಆಡಿದ್ರುೂನು ನಮ ಧ್ವನಿ ಬರುತ್ತೆ ನೀವು ಹ ಬೈತಾಳೆ
ಯಾವ ಇವೆಲ್ಲ
ಅಷ್ಟು ನಿರ್ಮಿಸ್ ಹಾ ನಾನ ಏನಿಲ್ಲ ಓದ್ಬೇಕಣವತ್ ಮುಂಜೆನನೆ ಓದಬೇಕಂತ ಎಲ್ಲ ನಿ ನಿರ್ಧಾರ ಮಾಡಿ ಸ್ನ ನಿರ್ಧಾರ ಮಾಡಿ ಸ್ನಾನಗಿನ ಎಲ್ಲ ಸ್ನಾನಗನ ಮಾಡಿ ಎಲ್ಲಾ ಹೋಗ್ಕ್ಂತ ಹೋಗಿದ್ದ್ಯಾ ಕಾಲೇಜಿಗೆ ಹೋಗ್ಬೇಕಂತ ಶಾಲೆಗೆಗ್ ಹೋಗ್ಬೇಕಂತ ಹೋದೆ ಹೋದ್್ಮೇಲೆ ನಿದ್ದೆ ಬಂತು ವಾಪಸ್ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿ
ಅಲ್ಲಾ ನೀವೆಲ್ಲ ಉತ್ತೀರ್ಣದಗ ನಿಮಗ್ ಏನ್ ಕೇಳುದು ಹೇಳುದವ ಓದ್ಸಲ ಇ್ಸಲ ನೂ ಎಟ್ ನಲ್ವತ್ತಾರ ನಲ್ವತ್ತ್ರ ಎಲ್ಲ ನಲ್ವತ್ತು ಮೇಲೆ ಅದ ಹಣ ನಮ ನೋಡು ಹೂವು ದಾಂಟಕ್ ಒದ್ಡು ಬರ್ಬೇಕು ನಾೂ ಕೆಸ ಕೇಳ್ತೆೇ ಇದಕ್ ಕೊಡ್ಬೇಕು ಹ ಹಂ ಕೇಳಿದ್ರೆ ಏನ್ ಹೇಳ್ಕಳ ಹೌದಣ್ಣ ಇನ್ಕಮ್ಮಿ
ನೀವು ಸಣ್ಣ ಪು ಸಣ್ಣ ಪುಟ ಎಲ್ಲಿ ಮಾಡಲ್ಲಣ ಲಾಸ್ಟಿಗೆ ಒಮ್ಮೆ ಬರ್ದೈತಲ್ಲ
ಇದುಲ್ಲ ಇಲ್ಲ ಈ ಕಥತೆ ಯಾರ್ದತ್ ನನಗ್ ಗೊತ್ತು ನೀನ್ ನನ್ ಸುಮ್ನೆ ಆ ಹಸ್ತಾ ಇದೆ ಆ ಈ ಕತೆ ಹೋಲೋದ್ ಯಾರಿಗೊತ್ತು ನನಗೂ ಗೊತ್ತು
ಹ ಸಣ್ಣ ಪುಟ ತೊಳಲು ಒಮ್ಮೆ ಎಂಟೂುವರೆ ಒಂಬತ್ತು ತನ ನಿಮ್ದೇ ಬರೋದು
ಅಣ ಓದೋರು ಓದ್ತಾರ ನಾವ್ ಬರೀಲಿ ನೀ ಹತ್ರ ತಗತಿ ನ ತಗೀ ಅನ್ಕೋತೀವಿ ಆದ್ರ ಹದ್ ಓದ್ತಾರ ನನಗೆ ಗೊತ್ತದ
ಆ ಇದು ಇದು ಇದು ಇದು ಕರಿಯತಿದಿ ನೀನ್ ಮದಾಳ ಮಾತಿದು
ಎಲ್ಲ ನಿಜ ಸತ್ಯಗಳು ಅವೆಲ್ಲ ಮನದಾಳ ಮಾಹತ್ ಮನದಾಳ ಮಾತ್ ಬಿಡು ನಾ ಯಾವತ್ಲ ಇದ್ದಿದ್ದು ಹೇಳ್ತೇನೆ ನಾ ಮಾನದರ ಮಾತ್ ಲ್ಲನಾ ಮನದಲ್ಲ ಮಾತ್ ಹೇಳತಿದ್ನ ಅಷ್ಟು ನಾನ ಸ ಕೇಳಿಯದದಲ್ಲ ನಿಜ್ವಾಗ್ಲುೂ ಹೇಳ್ತೇನೆ ನಿಜ್ವಾಗ್ಲು ಹತ್ತ ಜನದ ಒಂಬತ್ತು ಜನ ನಿ ಂಗಿಲ್ಲ ನನ್ ಜೊತೆ ನನ್ ಮನದ ಮಾತನ ಮಾಧಲು ಗೆ ಹಳೆ ಶಾಲೆಲಿ ಹೆಂಗ್ ಮಾತಾಡ್ತಿದನಲ್ಲ ನನ್ ಹಳೆ ಗೆಳೆಯೋರ್ ಜೊತೆ ಆತರ ಮಾತಾಡಿದ್ರೆ ಯಾರಿಗೂ ಸಹಿಸ್ಕೊಳಕ್ ಆಗಲ್ಲ
ಹ್ಮ
ನಿಜಾಗ್ಲ ಸೈಸ್ಕೊಕ್ ಆಗಲ್ಲ ಯಾರ್ಗ ಈ ಈ ಆದ್ರ ನಾನ ಹಳೆ ಹಳೆ ಗೆಳೆಯರು ಯಾರಾರು ಇದ್ರಲ್ಲ ಅವ್ರ ಅವ್ರಿಗೆ ಅವ್ರ ಜೊತೆ ನಾ ಹಿಂಗೆ ಇದ್ದ ಅಂದ್ರೆ ಮು ಹೊಡೆದಂಗ ಹೇಳೋ ಮುಕ್ ಮೇಲೆ ಹೊಡೆದಂಗಗೆ ಹೇಳೋ ಆದ್ರೆ ಅವ್ರಿಗೆ ಗೊತ್ತಾಗತತ್ತು ಇವ್ ಹಂಗ ಅದಾನ ಅವ್ರ ನ್ ತ ತಿಳ್ಕೋತದಲ್ಲ ಅಯ್ ಹ್ಮ್ ಸರಿ ಅನ್ನೋರು ಇಲ್ಲಕಂದ್ರೆ ನಂಗಗ ಅಂತದ್ಏನಾರ್ ತಪ್ಪಿತ್ತ ಅಂದ್ರೆ ಹೇಳವರು ಹ್ಮ್ ಸರಿಲಿ ಇವೆಲ್ಲ ನಮ್ಗ ಇದ್ ಅವರು ಅವ ಏನಾದ್ರು ನನ್ಗ ಹತ್ರ ಬಾಳ ಹತ್ರ ಏನ್ ಕೆಲ್ಸ ಇತ್ತ ಅಂತ ನಾ ಕೆಲ್ಸ್ದ ಕಟ್ಟಿತೇನಿ ಅವ್ರಿಗೆ ಸಮನೆ ಅಚ್ ಚಾ ತಿನ್ಲ ಆರಾಮ್ದ್ರ ಇನ್ಲಿ ನೀರ್ ಕುಡುದ್ರೆ ಇನ್ಲಿ ಅದು ಕುಡುದ್ರ ಇವೆಲ್ಲ ಕೇಳಲ್ಲ ಅರ್ಜೆಂಟ್ ಐನೂರು ರೂಪಾಯಿಕ್ಲ ಅರ್ಜೆಂಟ್ ಸಾವಿರ ರೂಪಾಯಿಕ್ಲ ಕೆಲಸ ಐತೆ ಅಷ್ಟೇ ಇಲ್ಲಾಂದ್ರೆ ಇಲ್ಲ
ನಮಗೂ ನಮ ನಮಗೂ ನಮ್ಗೂ ನಮ್ಗೂ ಹಂಗಿದಾಗ ಅಷ್ಟೇ ಅಷ್ಟೇ ಹ
ಇಲ್ಲ ನನ್ಗ ಅವ್ರಿಗೂ ನನಗ ಗೊತ್ತದ ಒಬ್ರಗೊ ಒಬ್ರಗ್ ಅರ್ಥ ಮಾಡ್ಕೊಡಿ ಸಮಯ ವ್ಯರ್ಥ ಆಗತ್ತಾ
ಇಲ್ಲ ಇಲ್ಲೇ ನಮ್ ತಂಗುದಣ ಪಕ್ಕ ಇರೋಬೋ ಹೆಣ್ಮ ಪಾಪ ಒಬ್ನು ಮನೆಗ್ ಹೋಗ ಹೋಗ್ತಿದ್ದಾನೆ ಅವ್ನು ನನ್ಗೆ ಹೇಳಾರ ಹೆಂಗ ಹೋಗ್ತಿದಯ ಅಂತ ಹೇಳ್ಬಿಟ್ಟು ಅವ ಮಾಲಕೀ ಬೈತಾವಳೆ
ಏ ನನಗಂತೂ ಗೊತ್ತಲ್ಪ ಇಲ್ಲ ಅಂದ್ರೆ ಎಲ್ಲ ಕೆಲಸ ಇದ್ದಾಗ ಹಚ್ಚ ಹಚ್ಬೇಕುನೆ ಹಚ್ಚಿದ್ರೆ ಏನ್ ಗೊತ್ತ ಗೊತ್ತ ನ ಒಬೊಬ್ರು ಸುಮ್ನೆ ತಲೆ ತಿಂತವ್ನಪ್ಪ ಹ ನಾವ್ ಅದಕ್ಕೆ ನಮ್ಮ ಹಳೆ ರ ಜೊತೆ ನಾವೆಲ್ಲರ ಜೊ ಹಿಂಗಗೆ ಕೆಲಸ ಆಯತ ಅಟ್ಟೆ ಹಚ್ಚರ ನಾ ಆ್ತ ಕೆಲಸ್ದಾಗ ಅಷ್ಟ ಅವರು ಕೆಲಸ ಇದ್ದಾಗ ಇಬ್ರು ಚೆನ್ನಾಗಿದ್ದೀವಿ ಒಬ್ರಗ ಒಬ್ಬರು ಸಹಾಯ ಮಾಡ್ಕೊತಾ ಇದೀನ ಒಬ್ರಿಗೊಬ್ರು ಹತ್ರನ ಇದೀವಿ ಏನ್ ಆರಾಮಿ ಲತ್ತಚ್ಚಿಲ್ಲ ಎಷ್ಟು ದಿವ್ಸ ತ್ಲ ನಮ್ಮ ನೆನಪಾರ ಇಲಿ ಹೊಸ ದೋಸ ಸಿಕ್ಕಣ ಮನ ಬ ಆತರಲ್ಲ ಮಾತಾಡಲ್ಲ ಇದಾರೆ ಅಂದ್ರ ಒಬ್ಬ ಒಬ್ಬೊಬ್ರಿಗೆ ಮಾಡ್ಬೇಕು ಆದ್ರೆ ಅವ್ರೇನ್ ತಪ್ಪ ತಿಳ್ಕೊಳಲ್ಲ ಆದ್ರೆ ಈ ಕಡೆ ಹಂಗಲ್ಲಪ್ಪ ಇವ್ರ ಏನಾರರು ಮುಕದ ಮೇಲೆ ಮಾಡದಂಗೆ ಹೇಳ್ಬಿಟ್ಟು ಕೋಸಿದ ಇಲ್ಲೇ ನನ್ನೇಏನ್ ಹೇಳ್ತಿಲ್ಲ ಮೊದ್ಲು ನೀ ಇದು ಮಾಡ್ಕೊಳ್ಳಲ್ಲಿ ಹಂಗ ಹಂಗ ಜಗಳನೆೇ ಸಿದ
ಹ ಹಂಗೆ
ಈ ಕಡೆ ಎಲ್ಲ ಹೇಳಕ್ ಆಗಲ್ಪಾ
ಬೈಗಳನ್ನು ನಮ್ಮ ಮಾತೃ ಭಾಷೆಯಲ್ಲಿ ಅನ್ನೋದು ತಿಳುವಳಿಕೆನು ಬೈ ಸ್ಪತಿ
ಈಗ ನೋಡ ಹೆಂಗ ಆಗತ್ತಾಗಏನೋ ಅಂತ ಅನಾಗ ಇದು ಮಾತಾಡ್ಕೋತವಪ್ಪಾ ಇ ಸ್ವಲ್ಪ ಇದು ಮಾಡ್ಕೊಲ್ಲ ಇಲ್ಲ ಹೆಂಗೆ ಬ್ರೋ ಅವರ ತಪ್ಪಿದ್ರು ಮೂಲ್ ಹ್ಮ ಸರಿ ಅ ನಾನೇ ನಾನೇ ಸರ್ಕೊಂಡ್ ಬಿಡ್ತೇನೆ ಇವ್ರಿಗೆ ಯಾಕಂದ್ರೆ ತಿಳಿಸಿ ಹೇಳಟ್ಟಲ್ಲಿ ಅವ್ರು ಈ ಕಡೆ ನಾನ್ ಅನ್ಸ್ಕೊಳ್ಳುತ್ತೇ ಎಲ್ಲಾ ಒಂದ ಅರ್ಧ ಗಂಟೆ ಅಲ್ಲಿ ಹೋಗುತ್ತಾ ನನ್ ಒಂತರ ತಲೆ ಕೆಟ್ಟಂಗ ಅ್ರ ಸಲ್ಪ ಹಿ ನೀನೇ ಕರೆಕ್ಟ್ ಮುಗಿ ಅಷ್ಟೇ ಹಾ ಇ ಹೇಲಾದ ಕೆೇಳ ನೀ ಕತೆ ಒಬ್ನು ಬಂದಾಗ ಈಗ ಒಬ್ನು ಅವನ್ ಗೆನ ಹತ್ರ ಮಾತಾಡ್ತಿರ್ತಾನತ್ತ
ಹಾ ಮದ ಇಡುದ
ಸುಮ್ ಸುಮ್ನೆ ವಾದ ಮಾಡ್ತಿರ್ತಾರಲ್ಲ ಅವ್ರ ಜೊತೆ ಹೆಂಗ ಉ ಇ ನೀವು ಇದು ಮಾಡ್ತೀರಾ ಮಾತಾಡದು ಅದು ಹೆಂಗಲ್ಲ ಹೆಂಗ್ ಅವ್ರಂದ ಹೆಂಗ ಗರ ಅವ್ರಿಗೆ ಹೆಂಗ್ ಬುದ್ಧಿವಾದ ಹೇಳ್ತ ಹೆಂಗ ಕೇಳೋಣ ಏನಿಲ್ಲ ಅಲ್ಲ ಏನ ಇಲ್ಲಾ ಹಲೆ ನೀನೇ ಸರಿ ಇವತ್ತನ್ಕೇಶ ನಾವೇ ಗಪ್ಪ ಆಬಿಡಕ್ ಅಂತಾನ ಮತ್ ಅವ ವಾಪಸ್ ಅಂತಾನ ಇದು ತಪ್ಪಲ್ಲ ಅವ್ರರಿಗೆಲ್ಲಾ ನೀ ಕರೆಕ್ಟ್ ಆಗಿ ಅ ಎಲ್ಲಾ ತಿಳಿಸಿ ಹೇಳವಲ್ಲಗೆ ಬರ ಸುಮ್ಮ್ ಇರು ಹಿಂಗೊತನ ಆತ ಅವ್ರರಿಗೆಲ್ಲ ಹ ಹೇಳಬೇಕ ಎಲ್ಲಿ ತಿಳಸ ಅಂತನ ಹಲಿ ನೀನು ಸರಿ ಇಲ್ಲ ಅಂದ್ಬಿಡ್ತಾನ ಇಷ್ಟ ಅ ನಡ ಅವ ಗಪ್ಪ ಆಗ್ಬಿಡ್ತ ತನ್ ಮುಗತ್ತೆ
ಹ ಅವ್ನಿಗೆ ಪಾಪ ಏ ಏನ್ ಹೇಳಿದ್ರು ಹೂ ಅಂತವನೆ ಅಂತೇಳ್ಬಿಟ್ಟು ಸುಮ್ನೆ ಬಿಡ್ತಾನೆ
ಹ್ಮ ಅದ್ರ ಸಲಾಗಿ ಯಾರ ಏನ ಇದ್ರು ಹಾ ಹ್ಮ ಅ ಅದು ಇನ್ನೊಂದು ಕೇಳಿರ್ಬೇಕಕ್ ನೀಯ ಸಿಮ್ಮತ್ ಹ ಇದು ಒಂದು ಹುಲಿ ಏನ್ ಮಾಡುತ್ತ ನರಿದ ಸಿಮ್ದಲ್ಲ ಒಂದ ಹುಲಿ ಏನ್ ಮಾಡುತ್ತಾ
ಹ್ಮ
ಆ ಒಂದು ಕತ್ತೆ ಕೂಡ ಜಗಳ ತಕೊತದ ಅಂದ್ರೆ ಜಗಳ ತಕೊದು ಕತ್ತೆದನ ಶುರು ಆಗ ಕತ್ತೆ ಏನಂತ ಏ ಹುಲ್ಲು ಕೆಂಪ್ ಐತಂತಾರ
ಹ್ಮ್
ಹುಲ್ಲ ಕೆಂಪದ ಅಂತದತ್ತ ಹ್ಮ್ ಹ್ಮ ಅಲ್ಲ ಹುಲ್ಲಿ ಬಂದ ಏನಂತಾನ ಏಯ್ ಹಸರ ಅದ ಹಬ್ಬದಿ ಏನಂತ ಇಲ್ಲ ಕೆಂಪು ಅದಂತಲ್ಲ
ಕತೆ ಎಲ್ಲ ಕೆಂಪ್ ಐತೆನೆ
ಅದೇ ಸರಿ ನ ರಾಜ್ರ ಬತ್ತಕ್ ಹೋಗಿ ಕೇಳ ಮತ್ತ ರಾಜ್ರ ಬತ್ತಕ್ ಬರೋಣ ಸಿಂ ಬತ್ತಕ್ ಹೋಗ್ತಾರ ಸರಿ ಸಿಮ್ಮ ಕೇೇಳತ ವಾದ ಅಯ ನೋಡಪ್ಪಾ ಕತ್ತಾರ ಹಿಂಗ ಅನಕತ್ತಾನ ಹುಲ್ ಕೆಂಪ್ ಐತತ್ತ ನಾನು ರ್ತನಗ್ತೀನಿ ಯಾರ ಸರಿ ಯಾರ ತಪ್ಪಂತಾರ ಸ್ವಲ್ಪ ಆಚನೆ ಆಲೋಚನೆ ಮಾಡಿ ಹ ಸರಿ ಕತ್ತೆ ಬಿಟ್ಟ ಕಳಿಸಬಿಡ್ತ ನೀವ ಹೋಗ್ಬಿಡಪ ಅತ ಕುಲಿ ಕರತಾನ ಶಿಕ್ಷೆ ಕೊಡ್ತಾನ ಅದಕ್ಕ ಅವಾಗ ಹಲಿಕ್ಕೆ ಹೊಂತ ಏ ನೀ ನನಗ ಶಲ್ಸ ಕೂಡ ಗೊತ್ತಿ ತಪ್ಪ ಮಾಡಿದ ಕತೆ ಅ್ರ ಸುಳ್ಳ್ಯನಾಗಗ್ತದ ಹಂಗಿಂಗತ್ತ ತಪ್ಪ ಮಾಡಿದ್ ಕತ್ತೆಲ್ಲ ನಿನ್ಗ್ ದತ್ತದಿಲ್ಲ ಕತ್ತೆ ದಡ್ ಐತತ್ತ ಅಂದ್ರುನು ಅದ್ರ ಜೊತೆ ವಾದಕ್ ಕೇಳಿದಲ್ಲ ಹ ನೀಂತ ದಡ್ಡನ ಮಗ ಅವಕನ ದೊಡ್ಡನಿ ದಡ್ಡನಿ ನಡಿಯತನಕ ಶಿಕ್ಷೆ ಕೊಡ್ತ ಚ ಗ ಅದಕ್ಕೆ ಯಾರ ಜೊತೆ ಮಾತ್ರ ಮಾತಾಡ್ ಇದ್ವಿ ಯಾರ್ ಜೊತೆ ಏನ್ ಮಾತಾಡ್ಬೇಕು ಅದನ್ನೇ ಮಾತಾಡ್ಬೇಕು ಓೆ ಇವ್ ಗ್ತಾಡ್ತಾರೋ ನೀನು ಅ ಅದೇ ದಾರ ಮಾತಾಡ್ಬೇಕು ಇವ್ರ ಹಿಂಗ್ತಾಡತ ಇವ್ರ ಜೊತೆ ಅದೇ ದಾರ್ಯ ಮಾತಾಡ್ಬೇಕ ಅವ್ರ ದಾರಿಗ್ ಇವ್ರ ದಾರಿ ಮಾತಾಡಿ ನಾವ್ ಸುಮ್ನೆ ನಮ್ ಧೈರ್ಯಂಗ ನಡೀತಿರ್ಬೇಕ ಎಲ್ಲರ ದಾರ್ಯಾಗಿದ್ದ ನಮ್ ದಾರಿ ಗಿರೋದೇ
ಜಾಣತಾನ
ಈಗ ಯಾಕಂದ್ರೆ ಅವ್ರ ಕಣ್ಣಿಂದನು ನಾವು ಆ್ ಕೆಟ್ಟವರಾಗಗ್ಬಡ್ದುದು ಇವ್ರ ದೃಷ್ಟಿಯಿಂದ ನಾವು ಕೆಟ್ಟವರಾಗ್ಬಡ್ದುದು ಒಳ್ಳೆಯಾರ್ಬಡದು ಬಾಳ ಈ ಇದು ಎನ್ಂದ್ರೆ ಈಗ ಗಣಿತದಾರ ಒಂದ ಇ ಇದ ಗೊತ್ತಾ
ಯಾವ್ದ
ಅಂದ್ರೆ ನಮ್ಮ ಪುರಾತನಗಳಲ್ಲಿ ಅರವತ್ನಾಲ್ಕು ವಿದ್ಯೆಗಳಿತ್ತು ಅರವತ್ನಾಲ್ಕು ವಿದ್ಯೆಗಳು ನನ್ಗ್ ಯಾವ್ಯಾವತ್ತು ಗೊತ್ತಿಲ್ಲ ಕೆಲವೊಂದುಗೊತ್ತ ಸಂಗೀತ ಆ ವಿಜ್ಞಾನ ಆ ಇದು ನೃತ್ಯ ಇವೆಲ್ಲ ಅದೊಳಗ ಇರೋದೊಂದಿತ್ತು ಏನು ಇದೆ ಜನಗಳನ್ನ ಅರ್ಥ ಮಾಡ್ಕೊಳೋದು ಈಗ್ ಭವಿಷ್ಯದ ಹೇಳ್ತಲ್ಲ ಹಂಗ ಅದನು ಇತ್ತು ಈ ಜನಗಳನ್ನ ಅರ್ಥ ಮಾಡ್ಕೊಂಡಕ್ಕೆಸ ಮಾತಾಡದಿದ ಇದಕ್ಕೆಲ್ಲ ಏನಂತಾರ ವ್ಯವಹಾರ ವ್ಯವಹಾರಿ ಚಕ್ಕ ಬುದ್ಧಿ ಅದು ಅದನ್ನು
ಕಲ್ದ ಬಿಟ್ಟಿದಿರಿ ಚಿಕ್ಕವರುಇರಬೇಕಾದರೆ ಬರ್ರ್ಬೇಕಾದ್ರೆ
ಅದು ನಿಮ್ಗೆ ನಡತದ ಅಣ್ಣ ನೀವು ಹೊರಗಿಂದಾನೇ ಬೆಳದಾರಲ್ಲ ನಾವು ನಾವ್ ಹೊಸತಿನೇ ಇದ್ ಬಿಳೋದು ನಮ್ ಏನ್ ಗೊತ್ತಾಗಲ್ಲ ನಮ್ ಮುಂದೊಬ್ಬ ನ ಕುರಿ ಮಾಡುದು ಅಂದ್ರೆ ನಮ್ಗ್ ಗೊತ್ತಾಗಲ್ಲ ಅದು ಹೇ ಇಲ್ಲ ಮನುಷ್ಯ
ಹ ಅಷ್ಟೇನ್ದೆ ಇಡಿಲ ನೀವು
ಇಲ್ಲ ಹಂಗಲ್ಲ ಅಂದ್ರ ನನ್ಗ್ ಗೊತ್ತಾಗಲ್ಲ ಅವ್ರು ಯಾವಾಗ ನನ್ ಕು ಕುರಿ ಮಾಡ್ತವಾರ ಯಾವಾಗ ಮಳ ಮಾಡ್ತಾರ್ರ ಅ ನನ್ಗ್ ಗೊತ್ತೇ ಆಗೋದಿಲ್ಲ ಸುಮ್ನೆ ಏನ್ ಸರಿ ಅನ್ ಹಾ ಸರಿ ಅಂತೇನೆ ಅವ್ರ ಎಲ್ಲ ಟಪಿಗೆ ಹಾಕ್ ಆದ್ಮೇಲೆ ಗತ್ತ ನನ್ ಮಗ ಇಟ್ ನ ಪಾತ್
ಹಾ
ಸರಿ ಅಣ್ಣ ಸ್ವಲ್ಪ ಕಾಲು ಹೇಳೋ ಅಣ ನಿನ್ ಆಮೇಲೆ ಮಾಡ್ತೀನತ್ತ
ಸರಿ ಸರಿ ನ ಇಟ್ಟಬಡಣ